ಹ್ಮ್
ಕೇಳುಸ್ತಿದಿಯ?
ಹಾ ಇವಾಗ ಕೆಳ್ಸತಿದ್ಯ?
ಹಾ ಕೆಳುಸ್ತಿದೆ.
ಏನ್ ಮಾಡ್ತಾ ಇದಿಯಾ?
ಮಲಗಿದ್ದೆ ನೀನು?
ಎ ನಾನ್ ಇಲ್ಲೇ ಆಫಿಸು.
ಅಬ್ ಆ ತಿಂಡಿ ಆಯ್ತು ನಿಂದು?
ನಾಂದು ಆಯ್ತು ಏನ್ ತಿಂದೆ?
ಮ್ಮ್ ಚಿತ್ನಾನ. ನೀನು?
ನಮ್ದ್ ಇನ್ನೇನು, ಅದೇ ರೂಮು, ಅದೇ ಅನ್ನ ಸಾರು.
ಅದೇ ರೂಮು ಅದೇ ಅನ್ನ ಸಾಂಬಾರಾ?
ಹ್ಮು ಹೇಳ್ಬೇಕಪ್ಪಾ.
ಏನ್ ಮಾಡ್ತಾ ಇದೀರಾ, ಊರಲ್ ಪೀಸ್ಫುಲ್ ಆಗಿದ್ದೀರಾ?
ಊರಲ್ಲೀ ಏನ್ ಪೀಸ್ಫುಲ್, ನಾವ್ ಇನ್ನು ಓದ್ತಾ ಇದ್ದೀನ್ ನೀವ್ ಆಗ್ಲೆ ಸ್ಯಾಲ್ರಿ ತಗ್ತಾ ಇರೇಯ.
ಹೋ ಸ್ಯಾಲ್ರಿ ಅಂತೆ ಸ್ಯಾಲ್ರಿ. ಏನ್ ಸ್ಯಾಲ್ ಏನೋ ಏನೂ ಇರಾಕಿಲ್ಲ ಸ್ಯಾಲ್ರಿ ಅನ್ನೋದ್ ಎಕ್ ಖುಶಿನೆ ಇರಲ್ಲ.
ಏನಕ್ಕಪ್ಪಾ ಸುದ್ ದುಡ್ ಬರುತ್ತೆ ಅಕೌಂಟಿಗೆ ಒಳ್ಳೊಳ್ಳೆ ಸುತ್ಯೊಬ್ಬ ಬೆಂಗೂರು ಸ ಸುತ್ತ ಇರ್ತೀರ
ದುಡ್ ಬಂದ್ ಹಂಗೆ ವಾಪಸ್ ಹಂಗೆ ಹೋಗುತ್ತಲ.
ಹಂಗೆ ಎಲ್ ಹೋಗುತ್ತೆ. ಖರ್ಚು ಮಾಡ್ತೀರಾ ಶೌಕಿ ಮಾಡ್ತೀರ ಹೋಗುತ್ತೆ.
ಶೋಕೆ ಅಂತೆ ನಾವೇನ್ ನೀವ? ಇನ್ನು ಕಾಲೇಜ್ ಮಾಡ್ಕೊಂಡು ಶೌಕಿ ಮಾಡ್ತಾರೆಗೇ
ನಾವು ಅದೇದ್ದ್ ದುಡ್ಡು ಸುಮ್ಮನೆ ಕಳಿತಾ ಇದ್ದೀವಿ ನಿಮ ಹಂಗಿದ್ ಬುದ್ವಂತರ್ ಆಗಿದ್ರೆ ಸರಿಯಾಗಿರೋದು.
ಹ್ಮ್
ನಾವಿನ್ನು ದುಡ್ಡು ಕಳ್ಕೊಂಡಿದು ಹ್ಮ್ ನಮ ಅಕ್ಕಾರ್ ಬಾಾವಂದ ನಮ್ ಬಾವಾರ ತಂಗಿದಿತ್ತು
್ಮ ಹ್ಮ್ ಎಲ್ಲಲ್ ಪ್ಲಾನ್ ಮಾಡಿದ್ರಿ
ಹದು ಇಲ್ಲಿಲ್ಲೇ ಅಂದ್ರೆ ಸ್ವಲ್ಪ ಲೋಕಲ್ ಈಗ ಜಾಸ್ತಿ ದೂರ ಆದ್ರೆ ಸುಮ್ನೆ ಹಿಂಸೆ ಆಗುತ್ತೆ ಅನ್ಬಿಟ್ಟಿ ಸಿಂಪಲ್ ಆಗಿ ಮಾಡ್ಸಿದ ಅಷ್ಟೇ ಏನ್ ದೊಡ್ ಗ್ರ್ಯಾಂಡ್ ಆಗ ಏನ್ ಮಾಡಸ್ತಿಲ್ಲ
ಹಾ
ಮಧ್ಯ ಪ್ರೀ ವೆಡ್ಂಗ ಯಾರು ಮಾರ್ಚ್ ಸಿಲ್ವ ಮಾಡ್ಸಲ್ವಾ ಅಂತಾರಲ್ಲ
ಹಾ
ಸ್ವಲ್ಪ ತೋರ್ಸಕ್ ಆದ್ರೂ ಬೇಕಲ್ವಾ
ಹ ಹಾ ಅವ್ರಗೋ ಮಾಡ್ತಾರೆ ಇವ್ಗ ಸಮ
ಸೊ ಆ ಉದ್ದೇಶಕ್ಕೆ ಸ್ವಲ್ಪ ಸ್ಪ ಸಿಂಪಲ್ ಆಗಿ ಮಾಡ್ಸಲ್ದು ಹ್ಮ್
ಮಾಡಿದ್ರಾ
ಅದು ನಾವು ತಗಸ್ಕೊಂಡಿದ್ದ್ ಅದು ಅಂದ್ರೆ ನನ್ನ ಇನ್ನು ಕ್ಯಾಮ್ರದಲ್ಲಸಿ ಇದ್ದಾವೆ
ಹಾ
ಅಂದ್ರೆ ಈಗ ಫಸ್ಟ ಬೆಳಿಗ್ಗೆ ದೇವಸ್ಥಾನದ ಹತ್ರ ಹೋದ
ಹ್ಮ್
ಸಂಜ ಅಂದ್ರೆ ಬೆಳಿಗ್ಗೆ ಒಂದು ಆರು ಗಂಟೆಗೆ ಎಗೆದ್ದು ಇಲ್ಲ ಕಕ್ಕೇರಿ ಹತ್ರ ನಮ್ಮೂರಿಂದ ಒಂದ ದಿನ ಐದು ಕಿಲೋಮೀಟರ್ ಆಗತ್ತೆ
ಹ್ಮ್ ಹ್ಮ್
ಅಲ್ಲದು ಅಂದ್ರೆ ಅಲ್ಲಿ ಪಕ್ಕ ಹಳೇ ದಿವಸ ಫುಲ್ಲು ಅಂದ್ರೆ ಅದು ಅ ಆದ್ರರು ಕಲ್ಲಲ್ ಕಟ್ಟಿರೋದು ಕಲ್ಲಿಂದೇ ಫುಲ್ ಕಟ್ಟಿರೋದು ದೇವಸ್ರ
ಹ್ಮ್ ಹ್ಮ್
ಫುಲ್ ಕಲ್ಲಿಿಂದ ಕಟ್ಟದರಲ್ಲ
ಬ್ಯಾಕ್ ಗ್ರೌಂಡ್ ಎಲ್ಲ ಚೆನ್ನ ಆಯ್ತಾ
ಅಂದ್ರೆ ಬೆಳಗ್ ಬೆಳಿಗ್ಗೆಏನ ಇದು ಬೀಳುತ್ತೆ ಹ ಅಂದ್ರೆ ಏನಂದ್ರೆ ಮಂಜಲ್ಲ ಅದು ಸೂರ್ಯನ್ ಕಿರಣ ನೀರಿಗೆ ಡ ಶೈನ್ ಆಗತ್ತಲ್ಲ ಮಾಮೂಲಿ ೀಮ್ ೀಮ ಈಗ ಮಾರ್ನಿಂಗ್ ಈಗ ಮಾಮೂಲಿ ದೇವಸ್ಥಾನಕ್ಕೆ ಹೋದಾಗ ಈ ಬು ಕ ಇಟ್ಕೊಂಡು ಇ ಕೊಂಡು ಸೀರೆ ಉಡ್ಕೊಂಡು ಹಳೆ ಕಾಲತ್ತಾರ ದೇವಸ್ಥಾನಕ್ಕೆ ಹೋಗೋದು ಶೈಲಿಲಿ ಹಳ ಹಳಗಳಿ ಮನೆ ಅಲ್ಲಿ ಇ ಇದೈತೆ ಹ್ಮ್ ಯಾವ್ದಂದ್ರ ಹಳ್ಳಿ ಮರ ಕೆರೆ ಪಕ್ಕದ ಇನ್ನು ಮಾರ್ನಿಂಗ್ ಸಟ್ ಅಂದ್ರೊ್ಯನ ಸಮಸೆ ನೀಟ ಆ ತೆಗಬಹುದಲ್ಲ ಒಳ್ಳೆ ಮಾರ್ನಿಂಗ್ ಅದೇ ಹಳೆ ಕಾಲದ ತುಳಸಿ ಕಟ್ಟತ್ ಹತ ತರ
ಹ ಹಾ
ಆತರ ಫಸ್ಟ್ು ಬೆಳಗ್ನೆ ಹೋಯ್ದು ಅಲ್ಲಿ ಸ್ವಲ್ಪ ಅಲ್ಲೇ ಅಲ್ಲಿ ಬೆ ಬೆಳಗ್ನೆೇ ಹೋದು ಅವರು ಸ್ವಲ್ಪ ಬಂದಿದ್ದ್ ಲೇಟ್ ಆೋಯ್ತು
ಹೊ ಅವ್ರ್ ಇದ್ರಾರ ಸಿಟಿರಾ
ಹಾ ಅವ್ರಲ್ಲ ಸಿಟಿ ಅವರು ಅವರು ಬಂದಿದ್ದ ಸ್ವಲ್ಪ ಲೇಟ್ ಆಯ್ತು ಆಮೇಲೆ ಅಂದ್ರೆ ವೀಡಿಯೋಸ್ ಏನಿಲ್ಲ ಬರೀ ಫೋಟೋಸ್ ಅಷ್ಟೆ
ಮತ್ತೆ ಇದು ಅಂದ್ರ ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರ
ಅೆ ಬರೀ ಫೋಟೋ ಪ್ರೀ ವೆಡ್ಡಿಂಗ್ ಫೋಟೋಸ್ ಶೂಟ್ ಮಾಡ್ಲಿಲ್ಲ ಏನ್ ಸಾಂಗ ಅಂದ್ರೆ ವೀಡಿಯೋ ಮಾಡ್ಲಿಲ್ಲ ಅದೇ ಮಾಮೂಲಿ ಬರಿ ಫೋಟೋಸ್ ತಗದರು
ಬರೀ ಫೋಟೋದಲ್ಲೇ ವೀಡಿಯೋ ಇದು ಅದ್ರಲ್ಲೆ ಒಂದು ವೀಡಿಯೋ ಮಾಡ್
ಅದ್ರಲ್ಲಿ ಮಲಿ ಫೋಟೋಸ್ ಎಲ್ಲ ಹಾ ಕೂಡ್ ವೀಡಿಯೋ ಮಾಡ್ತಾರೆ
ಹ್ಮ್
ಹ್ಮ್ ಮತ್ತೆ ಅಲ್ಲಿಗೆ ಹೋದ ಆಮೇಲೆ ಹ ಅದೇ ಆಯ್ತು ಅಲ್ದಿ ಬಿಸ್ ಇಲು ಹೊತ್ತತ್ತುು ಇಷ್ಟು ಸ್ವಲ್ಪ ಆಯ್ತು ಒಂಬತ್ತುವರೆ
ಆದ್ರೂ ಜಾಸ್ತಿ ಬಿಸಲ ಅಲ್ವಾ
ಆದ್ರೂ ಅಲ್ಲಿ ಶೆಕೆ ಸ್ಟಾರ್ಟ ಆಯತು ಅಷ್ಟೊತ್ತಿಗೆ ಅದ ಮುಗಿತ್ತು ಹ ಕೆಫೆಗ್ ಹೋಗೋಣ ಅಂತ ಹೇಳಿದ್ರು
ಹೂ
ಕೆಫೆಗೆ ಹೋಗಕೆ ಅವರು ಡ್ರೆಸ್ಸಿಂಗ್ ಕೋಡ್ ಹೇಳಿಲ್ಲ ಡ್ರೆಸ್ ಕೋಡೆ ಹೇಳಿಲ್ಲ ನಾವೇನ್ ಮಾಡ್ದು ಮಾಮೂಲಿ ಒಂದ್ ಜೋತಿತ ಇವ ಇವ್ರ ಇವರ ಇವರೇ ಸೆಲೆಕ್ ತಗೊಂಡಿದ್ರು ಡ್ರೆಸ್ ಅವಾಗ ಅವ್ರತ್ತು ಹೊರ್ಸರ್ ಇ ಸೂಟ್ ಆಗಲ್ಲ
ಹ್ಮ್
ಹಂಗೆ ಹಿಂಗೆ
ಹ್ಮ್
ಅಂಗೆ ಅಂಜೇ ಅಂಜೇರ
ಹಾ
ಹ ಸೊ ಅದು ಡ್ರೆಸ್ ಕೋಡ್ ಇದಾಗಗ್ಲಿಲ್ಲ
ಹ್ಮ್
ಆಮೇಲೆ ಏನಾಯ್ತು ಹೋದವೂ ತಗೋಳೋಕಂತ ಹೊದವು ಡ್ರೆಸ್ ನ ಚಂದ ಪಟ್ಟಂತ್ದ ನಂದ್ರ ಫೋಟೋ ಶೂಟ್ ಹ ಬೇಕಲ್ಲ ಅದೇ ತರ ಬೇಕಲ್ಲ
ಹಾ ಹಾ
ಮಾಡಿಸ್ತಿರದೇ ಒಂದ ಟೈಮ್ ವೆಡಿಂಗ ಆಗ್ತಿರೋದೇ ಒಂದುರ ಟೈಮ ಅಲ್ ಅವ್ರ ತಗೊಂಡ ಚೆನ್ನಾಗಿ ತಗಸಣ ಅಂದ್ಬಿಟ್ಟಿ ಅಲ್ಲೋಗಿ ಅಲ್ಲಿ ಅಲ್ ಸ್ವಲ್ಪ ಅದ ಅಲ್ಲ ಅರ್ಧ ಮುಕ್ಕಲ್ ಗಂಟೆ ಆಯ್ತು
ಹ್ಮ್
ಆಮೇಲೆ ಅದು ಸೆಲೆಕ್ಟ್ ಮಾಡಿ ಅವ ರೆಡಿಯಾಗಿ ಅಷ್ಟೊತ್ತಿಗೆ ಆಮೇಲೆ ನಮ ಫ್ರೆಂಡ್ಸ್ ಸ್ವಲ್ಪ ಸಿಕ್ಕದ್ರು
ಹ್ಮ
ಅಂದ್ರೆ ಅಮ್ ಕವರ್ ಅಂದ್ರೆ ಈ ಕಾರ್ ನಿಲ್ಸಿದೆ
ಹ
ಅದ ಅಂದ್ರ ನಾ ಫ್ರೆಂಡ್ ಒಬ್ಳು ನೋಡಿದ್ಲಲ್ಲ
ಅವ್ರಿಗೆ ಕಾರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಲ್ಲಾರೂ ಕಾಲೇಜ್ಗ್ದ ಅಂದ್ರೆ ಹೋಗ್ಬೇಕಲ್ಲಾ ನೋಡಿರ್ತಲ್ಲ
ಹ್ಮ್ ಹ್ಮ್ ಓ ಇವ್ರು ನಮ್ ಡಿಗ್ರಿ ಕಾಲೇಜ್ ಫ್ರೆಂಡು
ಫೋಟೋ ಗೀಟ್ ಎಲ್ಲ ತಕೊಂಡಿದರಲ್ಲ ಕಾಲೇಜ ತಂದಾಗ
ಹ ಹಾ
ನೋಡಿದ ನಿಲ್ ಐತಿಲ್ಲ ಕಾರ್ ಅಲ್ಲ ನೋಡ್ತಿದ್ರು ಅವ್ರ ಫ್ರೆಂಡು ಅವರು ನೋಡಿದ್ರು ಅವ ಫ್ರೆಂಡ್ ಇನ್ನೊಬ್ಬರು ಇದ್ರು ಅವರು ಒಳಗಡೆ ಎಲ್ಲ ಹುಡುಕ್ತಿದ್ರು ಇದ ಒಳಗದಾರ ಇರ್ಬೋದಾ ಅಂತ ನ ಒಳಗಡೆದ ನೋ ಅದೇ ಹೋದೆ
ಹ್ಮ್
ಎಂಪ ಮ್ಮದ ಪರಿಚ ಆಗ್ಯಾರ ಅವ್ರು ಹೊಡಿತಿದ್ರು
ಹ್ಮ್ ಹ್ಮ್
ಹೋಗಿ ಅವುರ್ಣ ಮಾತಾಡ್ಸ್ತೆ ಡಿಗರ ಮಾತಾಡಲ್ಲ ಅವರು
ಹ್ಮ್
ಅವ್ರ ಸ್ವಲ್ಪ ದೊಡ್ಡರಾಗವರೆ ದೊಡ್ಡವರಾಗವ್ರೆ
ಹ್ಮ್
ಸೊ ಇವರು ಅದಾರ್ಸಿ ಒಂದ್ ಐದ್ ನಿಮಿಷ ಆಮೇಲೆ ಅವರು ಅಷ್ಟೊತ್ತಿಗೆ ಒಳಗಡೆ ವಿಲ್ ಗಿಲ್ ಎಲ್ಲ ಕೊಟ್ಟಿ ಫುಲ್ ರೆಡಿಯಾಗಿ ಹೋದ್ರು ಬಟ್ಟೆ ಎಲ್ಲ ಹಾಕೊಂಡು ಮತ್ತ ಮತ್ತೆ ಅವರಿಗ್ ಬಾಯ್ ಹೇಳಿ ಆಮೇಲೆ ಸೀದಾ ಇದಕ್ ಹೋದ ಯಾವದಕಂದ್ರೆ ಅಲ್ಲಿ ತಿಂಡಿ ತಿಂದಂಗೆ ಟೈಮ್ ಆಗೋಯ್ತು ಒಳ್ಳೆ ಅಯೋಧ್ಯೆ ಹಟ್ಲಿಕ್ ಹೋದ
ಹ್ಮ್.
ಅಯೋಧ್ಯ ಹೋಟ್ಲಿಗ್ ಹೋಗಿ.
ವೆಜ್ಜಾ ನಾನ್ವೆೆಜ್ಜಾ
ನಾವು ಅವರು ವೆಜ್ಜು.
ಹ್ಮ್. ಹ್ಞೂ.
ನಾನ್ ವೆಜ್ ಆಗಿದ್ರೆ ಸೀದಾ ಒಳ್ಳೆ ಹೊಸ ಬೃಂದಾವನಕ್ ಹೋಗವು
ಹ್ಮ್
ವೆಜ್ ತಿನನ ಅಂದ್ರ.
ಸ
ಅದಕ್ಕ ಲೋದೋ ಫಸ್ಟು ಒಂದ್ ಮಾಸ ಅವರು ಇಲ್ಲ ತಿನ್ನಲ್ಲ ಅಂದ್ರ ಅಪ್ಪ ಗೊ ನಾನೇಏನ ಕೇಳಲಿಲ್ಲ ತಿನ್ನಲ್ಲ ಅಂದ್ರಲ್ಲ ಸೂ ವೆಜ್ಗೆ ಹೋದು ಒಂದು ಮಸಾಲೆ ದೋಸೆ ಹೇಳ್ದ ಫಸ್ಟ್
ಹ್ಮ್
ಒಂದು ಮಸಾಲೆ ದೋಸೆ ಹೇಳಿ ತಿಂದ ಹೊಡ್ ಮತ್ತೆ ನಮ್ಧ್ ಗೊತ್ತಲ್ಲ ನಮ್ ಡಬ್ ಬಲ್ಬಟ್ಟಿಂಗು ಸ ಸಾಲೊದ್ಧೆ ಇಲ್ಲ ಅಲ್ವಾ. ಎಲ್ಲಿ ಒಂದು ಸೈಡಿಗೆ ಸಾಲಲ್ಲ
ಹ್ಮ್ ಗೊತ್ತೋ ಗೊತ್ತೋ ನಾವ ಎಲ್ಲ ಡಿಗ್ರಿಲಿ ಎಷ್ಟು ತಿಂದಿಲ್ಲ ಎಲ್ಲೆಲ್ಲಿ ಏನೇನೋ ತಿಂದಿದೀವಿ. ಹ್ಮ
ಹಾಫ್ ಅಲ್ಲ ಫುಲ್ ಫಲ್ ತಗೋ ನನ್ಗೆ ಅವ್ರಗ್ ಬೇಕಾರೆ ಆಫ್ ತಗೊಲ್ ಕೇಳ್ಕೊಂಡ್ ತಗೋಲ್ಲಲೆ ಅವರೆಲ್ಲ ಒಂದುಕ್ಕೆ ಸ್ಟಾಪು. ಹಾ ಫುಲ್ ತಿಂದೋ ಆಮೇಲೆ ತಿಂದ್ ಆಮೇಲೆ ಹಂಗೆ ಎದೆ ಟೀ ಕುಡ್ಕಂಡು ಸೀದಾ ಕಾರ ಪ್ರೀ ಹೋಗಿ ಆಮೇಲ್ ಕಾರ್ ತಂಗ ಸೀದಾ ಅಲ್ಲಿಂದ ಇ ಇ ಲೇಟು ಬಿ ಮಾಮೂಲಿ ಉದಯ್ ಪುರದತ್ರ ಅವ್ರ್ ಆಪೋಸಿಟ್ಟು ಬೊಂಕಲ್ ಕೆಫೇ ಐತೆ. ಕೆಫೆ ಕಾಫಿ ಡೇ ಅಂತ ಇತ್ತಲ್ಲ ಅಲ್ ಫೋಟೋ ಶೂಟ್ ಅಂತ್ ಹೇಳಿದ್ರು ಸೊ ಅಲ್ಲಿಗ್ ಹೋದೆ. ನೀವು ನಾಲಕ್
ಎಲ್ಲ ಅವ್ರೇ ಇದ್ ಮಾಡ್ಕೊಂಡಿರ್ತಾರ ಇಲ್ಲ ನೀವೇ ಇದ್ ಮಾಡ್ಬೇಕ.
ನೆನ್ನು
ಅಂದ್ರೆ ಕೆಫೆಲ್ ಏನಾದ್ರು ಬುಕ್ ಮಾಡ್ಕೊಂಡ್ ಬರ್ಬೇಕ್ ಮಡ್
ಏನು ಬುಕ್ ಮಾಡ್ಕೊಂಡಿರಂಗಿಲ್ಲ ಕ ಕೆಫೆ ಹೋದ್ರೆ ಅವ್ರ್ ಅಲ್ಲಿ ಕಾಫಿ ತನ್ ಕುಡಿಬೇಕಷ್ಟೇ.
ಅಷ್ಟೆ
ಅಂದ್ರೆ ಆ ಸೈಡ್ ಅಂದ್ರೆ ಶೂಟ್ ಮಾಡೋ ಸೈಡ್ ಅಲ್ಲಿ ಯಾರೋ ಅಂದ್ರೆ ಇವರು ಕಸ್ಟಮರ್ಸ್ ಇದ್ರೆ ಬಿಡಲ್ಲ ಶೂಟ್ ಮಾಡಕ್ಕೆ ನೀವೆ. ಫ್ರೀ ಆಗಿದ್ರೆ ಮಾತ್ರ ಬಿಡ್ತಾರೆ. ಹ್ಮ್ ನ ನಾವ್ ಹೋದಾಗ ಸ್ವಲ್ಪ ಒಂದಿಬ್ರು ಕಸ್ಟಮರ್ ಇದ್ರು
ಹ್ಮ್
ಸೊ ಅವರು ಇದ್ ಮಾಡ್ತಿದ್ರು ಕಸ್ಟಮರ್ ಇದ್ರು ಸೊ ಬಿಡ್ಲಿಲ್ಲ ಅಷ್ಟವರ್ಗೂ ನಾವ್ ಹೊರ್ಗಡೆ ಫೋಟೋ ತಕೋತಾ ಇದ್ವಿ. ಆ ಬಿಸ್ಲಿಗೆ ಒಂದು ಫೋ ಟೋನು ಬರ್ಲಿಲ್ಲ ಚೆನ್ನಾಗಿ. ತಗದು ಸುಮಾರು ತಗ್ದ್ವು ಒನ್ ಫೋಟ ಗಿ ಬರ್ಲಿಲ್ಲ. ಆಮೇಲೆ ಅವ್ ಹುಡುಗ ಹುಡುಗಿ ಆ ಸೈಡ್ಡಲ್ ಮರ ಇತ್ತು ಆ ಮರದ ಹತ್ರ ಇಬ್ರು ನಿಂತ್ ಕಂಡ್ ತಕತಾ ಇದ್ರು.
ಹ್ಮ್
ನಾವು ನೋಡಂ ನೋಡ ನಂಗ್ ಬಿಸ್ಲು ಅಲ್ಲಾಗಿಲ್ಲ ಒಳಗಡೆ ಅವ್ರ್ ಕುತ್ ತ್ತವ್ರೆ ಅದೆಲ್ಲಾ ಮರ್ತಂಡಿ ನೆಳ್ಳ ಹ.
ಹ್ಮ.
ಹುಷ ಸೀತಾ ಕುೂತ್ಕೊಂಡೆ ನೇಮ್ದಿ ಅದು ಮನಿ ಕಲಕ್ ಚುತ್ತತವು ಉಲ್ಸತ್ ಮತ್ತು. ಆದ್ರೆ ಪಾರ್ಕ್ ಹಾ ಹಿಂಗ ಇದು ಚೆನ್ನ್ ಕಕ ಆಕ್ತಾರಲ್ಲಾ
ಹ್ಮ ಹ್ಮ್
ಅದಾ ಹಾಕಿದ್ರು
ಓ
ಹ ಚೂಚ್ತಾವೇ
ಹಾ
ನಾ ನೋಡ್ದ ಇವರು ಇವರು ನನ್ಸ ತಗೊಂಡು ಫೋಟೋ ತಗಿತೇವ್ರೆ ಎರ್ ತಗಿತಾರದೆಕೆ ಹೌದ ಹಂಗಗೆರ ಹಂಗಗೆರ್ ಹಂಗರ ಹಲೋ
ಹಾ
ಹಾ ಹೇಳು
ನಿಮ್ಮಪೋನಲ್ಲಿ ಫೋಟೋ ತಗಿದ್ದೀರಾ
ಅಂದ್ರೆ ಬಿಸ್ತೂಲ್ ಕ್ಯಾಮ್ರಾದಲ್ಲಿ ಕ್ಲಿಯಾರಿಟಿ ಬರಲ್ಲ ಅಂದಬಿಟ್ಟಿ
ಹಾ
ಅಂದ್ರೆ ಸುಮ್ಮನೆ ಅವ್ರು ಕೂತಿದ್ರಲ್ಲಾ ಒಳಗಡೆ ತೆಗೆದದುಫೋಟೋಸ್ ಅಬಟ್ಟ ಸ
ಹ್ಮ್
ಅಷ್ಟಾದ್ರ ಕೊಡು ಇಲ್ಲಿ ನಿಂಕೊಂಡು ನಾವೇ ಹಂಗೆ ಸಿಂಪಲ್ ಆಗ ತಕೊತಾ ಇರ್ತೀವಿ ಮಾಮಲಿ ನಾವೆಲ್ಲಾರೂ ಆದ್ರೆ ತಕ್ಕಕಳಲ್ವಾ ಈಗ ನಾ ನಾವೆಲ್ಲ ಕ್ಯಾಮರಾ ತಗಡ್ರೆ ಸುಮ್ಮ ಹಂಗ ಕ ರದಫೋಟೋಸ್ತ ಹಾ
ಹ್ಮ್ ಹ್ಮ್
ಹಂಗಗೆ ತಕ್ಕಣ ಅಂತ ಫೋನ್ ಇಸ್ಕೊಂಡ್ ಹೊಟ್ಟ ತಗತಿದ್ರು
ಹ್ಮ್
ತಗ ಇದ್ಕ ನನ್ ಫೋನ್ ಹೆಂಗ ಹಾಕೈತೆ ಅವ ವರ್ಷ ಐತೆ ನನ್ ಫೋನು
ಹ ಸರಿ ಒಂದೆರಡು ನಿಮಿಷ ಸಮಾಜಿಂದ
ಸಡಿ ನಾನೇ ಅಡ್ಮಿಷನ್ ಮಾಡ್ತೀನಿ
ಹ್ಮ